ಹಲೋ ನಮಸ್ಕಾರ ಗುರುಗಳೇ
ಕಾರರ ಯೊಗಿಸ
ಹಾ ಏನ್ ಮಾಡ್ತಾದ್ದೀರಾ
ಏನಿಲ್ಲ ಊಟ ಆಗಿ ಸ್ವಲ್ಪ ಕಾಲುಗಳ ವ್ಯಾಯಾಮವನ್ನು ಮಾಡುವುದಕ್ಕಾಗಿ ನಮ್ಮ ಮನೆಯ ಮಾಳಿಗೆ ಗೆ ಮೇಲೆ ಬಂದಿದ್ವಿ
ಅಲ್ಲಾ ನೀವು ಕಾಲುಗಳ ವ್ಯಾಯಾಮಕ್ಕಿಂತೂ ಅಡ್ಡಾಡ್ತಾ ಇದ್ರೆ ನಿಮ್ಗೆ ವ್ಯಾಯಾಮ ಎಲ್ಲ ಆಗ್ಬಿಡುತ್ತಾ ನೀವು ಊಟ ಮಾಡಿರ್ತೀರಾ ಊಟ ಮಾಡಿದ್ದು ಆರೋಗ ಡೈಜೆಸ್ ಹಾ
ಸರಳವಾಗಿ ಆಗ್ಲಿ ಅಂತ ನಾವು ಸ್ವಲ್ಪ
ಹೌದು ಹ್ಮ್ ಹ್ಮ್ ಹಾ ಅಲ್ಲ ಗುರುಜಿ ನಿಮ್ ರಕ್ತ ಸಂಚಾರ ಇನ್ನು ಸುಲಭವಬೇಕಂದ್ರೆ ನೀವು ಕಾಲ್ಗಳಿಗೆ ಪಾದರಕ್ಷೆಗಳನ್ನ ಹಾಕ್ಬೇಡಿ ಈಗ ಕಲ್ಲು ಮಣ್ಣು ಹಳ್ಳು ಇರ್
ಬೆಳಗ್ಗೆ ಅದು ಬೆಳಿಗ್ಗೆ ಸಮಯದಲ್ಲಿ ಮಾತ್ರ ಅದು ತುಂಬಾ ಎಫೆಕ್ಟಿವ್ ಆಗಿ ಗತ್ತ ಹಾ
ಹಾ
ಅದರಿಂದ ರಕ್ತ ಸಂಚಲನ ಬಹಳ
ಹ್ಮ್ ನಿರಂತರವಾಗಿ ಆಗುತ್ತೆ ಹದುಡ್ ಈಗ ರಕ್ತ ಸಂಚಾರನ ಚೆನ್ನಾಗ್ ಆಗ್ಬೇಕಂದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿನಂಶ ಕಮ್ಮಿ ಇರ್ಬೇಕು ಹ ಕೊಬ್ಬಿನ ಅಂಶ ಎಷ್ಟು ಅಷ್ಟು ಕಮ್ಮಿ ಇರುತ್ತೋ ಅಷ್ಟು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ
ಇ ನಾವು ತಿನ್ನುವ ಆಹಾರದ ಮೇಲೆ ಸ್ವಲ್ಪ ಹಿಡಿತ ಇಟ್ಟುಕೊಂಡು ತಿನ್ನುವುದನ್ನು ನಾವು
ಈಗ ನೋಡಿ ನಾವು ನಮ್ಮ ಹಾಸ್ಟೆಲ್ ನಲ್ಲಿ ಉಪಹಾರಗಳನ್ನು ಚೆನ್ನಾಗೆ ಮಾಡಿದ್ರು ಇತ್ತು ನಾನ ತರ ಸಿಹ ಸಿಹಿ ಪದಾರ್ಥ ಟ್ಟಿದ್ರು ನಾನ್ ವೆಜ್ ಬಹಳ ತಿಂದ್ಬಿಟ್ಟೆ.
ಬಹಳ ಅಂದ್ರೆ.
ಒಂದು ಐದು ಚಪಾತಿ ಆರು ಚಪಾತಿ.
ಚಪಾತಿಯಲ್ಲಿ ಯಾವ ಸಿಹಿ ಅಂಶ ಇರುತ್
ಅಲ್ಲ ಗುರುಜಿ ನನ್ನ ಉಪಾಹಾರ ಏನೇನು ಸೇವಿಸಿದೀನಿ ಎಷ್ಟೆಷ್ಟು ಸೇವಿಸ್ ತೀನಿ ಕೇಳಿ ಇಲ್ಲಿ ಒಂದ್ ಸ್ವಲ್ಪ.
ಹಾ ಹಾ ಏನೇನ್ ಸೇವಿಸಿದ್ದೀರ ಹೇಳಿ.
ನಾವು ಸಾಯಂಕಾಲ ನಾಕು ಸಮೋಸ. ಈಗ ಊಟಕ್ಕೆ ಬಂದು ಎರಡು ಐಸ್ ಕ್ರೀಮ್ ತಿಂದೆ ಗುರುಜಿ ನಾಕುವರ್ದ ಪೇಡೆ
ಪೇಡೆ
ಮತ್ತೆ ಆರು ಚಪಾತಿ
ಹಾಂ.
ಇನ್ನೂರು ಗ್ರಾಮ್ ಪನ್ನೀರ್ ಪಲ್ಯೆ.
ಹಾ.
ಮತ್ತೆ ಪಾನು ನಾಲ್ಕು ಗುರೂಜಿ.
ಮತ್ತೆ ಅನ್ನವನ್ನು ತಿಂದಿಲ್ಲ ಗುರುಜಿ. ಹೌದು ಗುರುಜಿ ಇನ್ನು ನೋಡಿ ಇವತ್ತು ನಾವು ಇದು ಕ್ರೀಡಾಂಗಣಕ್ಕೆ ಹೋಗಿ ಮೂರು ರೌಂಡ್ ರನ್ನಿಂಗ್ ಓಡ್ ಬಂದೀನಿ ಗುರುಜಿ ಮೂರು ಸುತ್ತು.
ಹಾ ಹಾ ಹಾ ಹಾ ಅದು ದೇಹಕ್ಕೆ ಒಳ್ಳೇದು.
ಹೌದು ಈಗ ಅದೆ ಇಷ್ಟ್ ಇನ್ ಈ ಪರಿ ತಿಂದೆ ಅಂದ್ರೆ ಇದು ಹತ್ತದೇ ಇಲ್ಲ ಗುರುಜಿ ನಾವು ರನ್ನಿಂಗ್ ಮಾಡಿದ್ದು.
ಓಹ್ ಆದಕ ಅದಕ್ಕೋಸ್ಕರ ನೀವು ಜಾಸ್ತಿ ತಿಂತೀರಾ.
ಹೌದು. ಅಲ್ಲಾ ತಿನ್ಬಾರ್ದು ಅಂತ ನಾನ್ ಹೇಳ್ತಿರೋದ್ ಗುರುಜಿ ತಿಂದ್ಬಿಟ್ಟೆ.
ಹ್ಮ್ ತಿನ್ಬಾರ್ದ ತಿನ್ಬಾರ್ದ್ ಇತ್ತು ನೀವು ಬಟ್ ಟ್ಟ ಹ್ಮ್ ನೀವು ಎಷ್ಟು ತಿನ್ಬೇಕು ಅದ್ರಕ್ಕಿಂತ ಎರಡು ಪಟ್ಟು ಜಾಸ್ತಿ ಟ್ಟಿದ್ದೀರಿ ನಾಕ್ ನಾಕ್ ಸಮೋಸ ಅಂದ್ರೆ ಅದು ಸಾಮಾನ್ಯ ಅಲ್ಲ.
ಹೌದು ಗುರೂಜಿ ನಾವು ಪುಕ್ಸಟ್ಟೆ ಸಿಕ್ತಾ ಒಂದು
ನಾ ನನ್ನ ತಲೆಯಲ್ಲಿ ಅದೇ ಬಂದಿದ್ದು ಪುಕ್ಸಟ್ಟೆ ಸಿಗುತ್ತಂತ ಹೊಡ್ದಿರೋ ಏನ. ಹಾ ತಿನ್ಬೇಕಂತ ತಿಂದಿರೋ
ಪುಕ್ಸಟ್ಟೆ ತಿಗುತ್ತ ಅಂತ ತಿಂದಿವಿ ಗುರೂಜಿ ನೋಡಿ ಈಗ ನಾವು ಬಡವ್ರು ಗುರೂಜಿ. ಕುಟುಂಬದಿಂದ ಬಂದಿದ್ದೀವಿ ರೊಕ್ಕ ಕೊಟ್ಟಂತ್ರು ತಿನ್ನದಾಗಲ್ಲ ಗುರೂಜಿ.
ಬಡವರಂತ ಸಿಕ್ಯಾದಂತ ಒಂದೇ ದಿನಕ್ ಕ್ಕ ತಿಂದು ಮುಗಿಸ್ಬಿಡೋದ್ ಅದು ತಪ್ಪು ಕ್ರಮ ಅದು ನಾವು ಸ್ವಲ್ಪ ನೋಡ್ಬೇಕು.
ತಿಂದಿದ್ದಿಲ್ಲ ಗುರುಜಿ ಜೀವನದಲ್ಲಿ ಇಲ್ಲಿ ಬಂದೇ ತಿಂದಿದ್ದು ಗುರುಜಿ ಅದ್ ಯಾವಾಗೊ ಸಣ್ಣನಿದ್ ದ್ದಾಗ ಒಂದ್ ಎರಡ್ ಸಲ ತಿಂದಿದ್ದೆ ಗುರೂಜಿ.
ಅದು ತಿಂದಿದ್ದು ತಿನ್ಲಾರ್ದದ್ದು ಎರಡನೇಯದು. ಬಟ್ ತಿಂದಿರಂದ್ರೆ ಸ್ವಲ್ಪ ಅದ್ರ ಲಿಮಿಟ್ ಇರ್ಬೇಕು ಅದು ಅದು ಹಾ ನಿಯಂತ್ರಣ ಇರ್ಬೇಕು ನಾಕೈದು ತಿನ್ನೋದಂದ್ರೆ ನಮಗೆ ಶಾಕ್ ಅದು. ಅದು ನಾಲ್ಕೈದ್ ನಾಲ್ಕೈದ್ ಅಂದ್ರೆ ಅವು ಅಂದ್ರೆ ನಮಗ್ ಯಾಕ್ ಸಿಕ್ಕಿಲ್ಲ ಅಂತ ಈಗ ಗೊತ್ತಾಯ್ತ್ ನಮಗ.
ಇಲ್ಲ ಗುರೂಜಿ ಅವು ಅವರು ನಮ್ಮ ಸ್ನೇಹಿತರೇನಿದ್ದಾರೆ ಅವನ್ನ ಎಸೆಯಲು ಹೊಂಟಿದ್ದರು ಗುರುಜಿ.
ಈ ಎಸೆಯಲು ಹೋಗಿಲ್ರಿ ಇಲ್ ಕೇಳ್ರಿ ಇಲ್ ನಮಗೆ ಸಿಕ್ಕಿಲ್ಲಾ ನಮಗ್ ಸಿಕ್ಕಿಲ್ಲ ನಮ್ ಗ ಎಸೆಯಾಕ್ ಹೆಂಗ್ ಹೋಗಿರ್ತ್ ತರ ಏನ ಅಂದ್ರೆ ನಿಮಗೆ ಬೇರೆಯವರ ಜೀವನ ಮತ್ತು ಜೀವ ಮೇಲೆ ಯಾವುದೇ ಆದಂತಹ ಕೀರನ್ನು ಇಲ್ಲ ನಿಮ್ಗ
ಆ ಇಲ್ಲ ಗುರುಜಿ ನನಗೆ ಎಲ್ಲರ ಮೇಲೆ ಕಾಳಜಿ ಇದೆ ಗುರುಜಿ ಈಗ ಅದೇ ನನ್ ತೋರ್ಸನ್ ಗುರುಜಿ ತೋರ್ಸನ್ ನೀವು ಅರ್ಥ ಮಾಡ್ಕೊಂಡ ಗ ಜಿ ನೋಡಿ ಈಗ ಸಮೋಸ ತಿಂದ್ರೆ ನಿಮ ದೇಹಕ್ಕ ಏನು ಒಳ್ಳೇದಲ್ಲ ಅದು ಸಮೋಸದ ಒಳ್ಳೇದಲ್ಲ ಗುರ್ಜಿ ಒಳ್ಳೇದಲ್ಲ ವರ್ಷ್ಟದು ಇಲ್ಲ ಎಲ್ಲ ಎಲ್ಲ ಗುರ್ಜಿ ಎಷ್ಟು ಅದು ಅಷ್ಟು ಕೆಟ್ಟ ಪಟ್ಟದ್ದು ಗುರ್ಜಿ ಸಮೋಸ ನಿಮ್ದು ಅದನ್ನ ತಿಂದ್ರೆ ನಿಮ್ಮ ಆರೋಗ್ಯ ಹಾಳೋಗುತ್ತಂತ ನಿಮ್ದು ನಾನ ಎತ್ತಿಂದ್ ಬಿಟ್ಟು
ಒಂದು ಎರಡು ಸೇವನೆ ಮಾಡುವುದರಿಂದ ಏನಾಗಲ್ಲ ಹೌದು ನಾಕ್ ನಾ ಹೊಡ್ದಿರ ಅಂದ್ರ ಐತದ್ರ ಏನ
ಇಲ್ಲ ಗುರ್ಜಿ ನೀವು ತಿನ್ಬಾರ್ದಂತ ನೆ ಮಾಡಿದ್ದು ಗುರುಜಿ ನಾನು ಈಗ ನೋಡ ನಿಮ್ಮ ಆರೋಗ್ಯನೇ ಬಾಗಿ ಗುರುಜಿ ನೀ ಚೆನ್ನಾಗಿದ್ರ ನಾ ಚೆನ್ನಾಗಿರ್ತೇವಿ
ನಾನು ಇದನ್ನು ಸರಿ ಅಂತ ಹೇಳುವುದಕ್ಕೆ ಸ್ವಲ್ಪ ಕಷ್ಟವಾಗುತ್ತಿದೆ
ಅದ ಹೆಂಗೆ ಗುರುಜಿ ನೋಡಿ ನಿಮ್ಮ ನೋಡಿ ಗುರುಜಿ ನಾನ್ ನಿನ್ ಒಳ್ಳೇದಕ್ಕೆ ಮಾಡಿದ್ರು ನೀವು ಈ ರೀತಿ ಅಂದ್ರೆ ನನ್ನ ಮನಸಿಗೆ ಬಹಳ ದುಃಖ ಆಗುತ್ತೆ ಗುರುಜಿ
ಹ್ಮ್ ದುಃಖ ಆಗುವುದು ಅಂದ್ರ ನನಗೂ ಸರಿ ಅನ್ಸ್ಬೇಕು ಅದು ನಿಮಗ್ ದುಃಖ ಆದ್ರೆ ಅದಕ್ ಏನೋ ಒಂದು ಪಾಯಿಂಟ್ ಇರುತ್ತೆ ನಮಗ್ ಸರಿ ಅನ್ಸ್ತಿಲ್ಲ ಮತ್ತು ನೀವು ನಾಕ್ ನಾಕ್ ಹೊಡದಿರಿ ಮತ್ತ ಅದು ಸತ್ಯ ಈಗ್ ಹೊರಗ್ ಬಂತ
ಎಲ್ಲ ಆಗುದು ಎಲ್ಲ ತಗಬ ನಿಮ್ಗೆ ಎಷ್ಟು ಮನ್ಸಿಗೆ ನಾನು ನೋ ಮಾಡಿದ್ದೀನಿ ಅಂದ್ರೆ ನೆಕ್ಸ್ಟ್ ಮುಂದಿನ ಸಲ ನಿಮಗಿ ನಾಕ್ ತಗಬಿಡ್ತೀನ ಗುರುಜಿನ
ನೀವು ಯಾವಾಗ ಸಮಯದಲ್ಲಿ ಹೋಗಿ ನಾಕ ಹೊಡದಿರಿ ಯಾ ಯಾಕಂದ್ರೆ ನಮಗ್ ಸಿಗಲೆ ನಾವು ಅಲ್ಲಿ
ನೀವು ನಮ್ಮಂತ ನಮ್ಮಂತರ ಜೊತೆಗೆ ನೀವು ಇರೆಲ್ಲ ಗುರ್ಜಿ ನೀವೆಲ್ಲ ದೊಡ್ಡ ದೊಡ್ ಮಂದಿ ಜೊತೆ ಇರ್ತೀರಾ ಆದಕ್ಕ ಇಲ್ಲ ಗೂಜೆ ನಿಮ್ಮ ಜೊತೆಗಿರುವ ಸ್ನೇಹಿತರು ಹೆಂಗ ಎಲ್ಲಾ ಗುರುಜಿ ಕೇಳಿ ಕೇಳಿ ಒಂದ್ ನಿಮಿಷ ಈಗ ನಿಮ್ಮ ಜೊತೆ ತೆಗಿರೋರು ಪಾಪ ಅವರು ಇ ಈ ರೀತಿ ತಿನ್ನವರೆಲ್ಲಾ ಮಾಡೋರು
ಇಲ್ಲಯ್ಯ ನಾವ್ ಅದನ್ನೇ ನೋಡ್ತಿರ್ತಿವಿ ಅವಾವಾಗ ಸಿಗತ್ ಯಾವಾಗಲ್ಲ ಅಂತ ಮ ನಾವು ಮೃದು ಸ್ವಭಾವದವರು
ನಾವು ಬರ್ಗಟ್ ನಿಂತರ ಇದ್ದಂಗ ಇರೋದ್ರಿಂದ ನಾವು ಊಟ ಎಲ್ಲಿರುತ್ತೋ ಅಲ್ಲಿ ನಾವು ಗಡ ಇರ್ತೀವಿ ಗುರುಜಿ ಹೌದು ಹ ಮತ್ತೆ ಈಗ ನೀವು ನಮ್ಮಂತರ ಜೊತೆಗಿದ್ರೆ ನಿಮ್ ಮೂ ರತ ಕರೆಕ್ಟ್ ಪುಡುಬಳ ಎತ
ಮಾಡ್ತೇವಂದ್ರೆ ಯಾರಾದ್ರರು ಏನ್ ಅನ್ಕೋತಾರ ಇನ್ನಪ್ಪ ತಿಂದ್ರ ಗಪ್ ಗಪ್ ತಿಂದ್ರೆ ಏನಂತ ಅಂದ್ರು ಆ ಭಾವನೆ ಇರುವುದ್ರಿಂದ ನಾವು ನಿಮ್ ಜೊತ ಅಯಲ್ಲಿ ಬರ್ಲಿಲ್ಲ ನೀವು ಹೋಗಿ ಇದನ್ನು ನಾವು ಸಹ ನೋಡಿದ್ದೀವಿ ನಾವು ಗಮನಿಸದ್ದೀವಿ
ಹ ಮತ್ತೆ ನೋಡಿ ಗುರುಜಿ ಎಲ್ಲಾ ತಿಳಿದುಕೊಂಡು ನೀವು ಈ ರೀತಿ ತ ಹೇಳಿದ್ರೆ ನಾ್ ನಿಮ್ಗೆ ಏನ್ ಹೇಳ್ಬೇಕು
ಏನಿಲ್ಲ ಆದ್ರೆ ಅದು ಸರಿಯಲ್ಲ ಅದು ನಾಕ್ ನಾಕ್ ಸಮೋಸ ಐದೇ ಸಮೋಸಾ
ಎಲ್ಲ ಗುರ್ಜಿ ಗುರ್ಜಿ ತಪ್ಪಕ್ಕನಿದ್ದೀರ ನಾಕ್ ನಾಕ್ ಸಮಸರ ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಗುರುಜ ನಿಮ್ಮ್ ಆರೋಗ್ಯ ಹಾಳಾಗಬಾರ್ದ ತಾನ ತಿಂದಿದ್ದು ವರ್ತೂಪಟ್ಟು ಬೇರೆ ಏನಲ್ಲ
ಹು ಗುರುಜಿ ನಾನು ಭರತನಾಟ್ಯ ಮತ್ತು ಯಕ್ಷಗಾನ ಮತ್ತು ನಾನಾ ರೀತಿ ತಿ ನಾಟ್ಯಗಳನು ಮಾಡಿದ್ದೀನಿ ಗುರುಜೀ ಇವತ್
ಹ್ಮ್ ಅಂತವ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ದು ಉತ್ತಮ ನಮಗೆ
ಅಲ್ಲ ಗುರುಜಿ ನೀವು ತಳಗಡೆ ಒಂಟೆ ಅಂದ್ರೆ ನೆಟ್ವರ್ಕ್ ಬರಲ್ಲ ಕಟ್ ಕಟ್ ಆಗುತ್ತೆ
ಹಾ ಇಲ್ಲೇ ಇಲ್ಲೇ ಇಲ್ಲೇ ಇಲ್ಲೇ ನೀವು ಇವು ಕಟ್ಟಡದ ಮೆಟ್ಟಿಲುಗಳ ಮೇಲೆ ಮ್ಯಾಗೇರಿ ನಾವು ತಿಳಗಿರ್ತೀವಿ
ಹಾ ಗುರೂಜಿ ಈಗ ಯಾಕಂದ್ರೆ ನಮ್ಗೆ ದೊಡ್ಡ ಹೊಡೆತೆ ಬಳತ್ ಗುರೂಜಿ ನೀವು ಕೆಳಗಡೆ ಹೋಗಿ ಕಟ್ಟಾದ್ರೆ ಫೋನ್
ಆ ಹೊಡೆತ ನಮಗೂ ಗೊತ್ತು ಸೊ ನೀವು ನಿಮ್ಮ ಹಿರಿಯರು ನಿಮ್ಮ ಕಾಲೇಜಿನ ದ್ವಿತೀಯ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳ ಅಭಿಪ್ರಾಯ ನಿಮ್ಮ
ಬಿದ್ ಅಲ್ಲ ಗುರುಜಿ ಈಗ ಹ ನಾನು ಒಳ್ಳೆ ದಿಬ್ಬ್ರಿಣ್ಮೆ ಆಗಿ ಹೋಗಿ ನೆ ಗುರುಜಿ ನಮ್ಮ ವಿದ್ಯಾರ್ಥಿನೀ ಅವ್ರ್ನ ನೋಡಿ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳು ಏನು ಅದ್ಭುತವಾಗಿ ಏನು ಸುಂದರವಾಗಿದ್ದಾರೆ
ಹಾ ಉಡುಗಿಯರು
ಹೌದು ಈಗ ನೋಡಿ ಹಾ
ಹಾ ನಾನು ಹಾ ತುಂಬಾ ಚೆನ್ನಾಗಿದ್ದ ನೋಡಿದೆ
ಹೌದು ಈಗ ನೋಡಿ ಗುರೂಜಿ ನಮ್ಮ ತರಗತಿಯಲ್ಲಿ ನೋಡಿದ್ರೆ ನನಗ್ ಯಾರು ಆ ರೀತಿ ಅನಿಸ್ತಿಲ್ಲ
ಅದ್ಭುತ ಅದ್ಭುತ ಸೀರೆಗಳನ್ನು ಹಾಕೊಂಡ್ ಬಂದಿದ್ರು ಹ್ಮ್ ಒಂಥರ ಒಂದ್ ಚಮತ್ಕಾರ
ಚಮತ್ಕಾರ ಪಳ
ಹ್ಮ್ ನಾವ್ ಕೆಲವೊಬ್ರನು ಏನ್ ಇವತ್ತು ನೋಡಾಕತ್ತೀನಿ ಅನ್ನೋ ಮನೋಭಾವನೆ ಬಂದ್ಬಿಡ್ತು ಸಡನ್ ಆಗಿ
ಹೌದ ನನಗೆ ಅದೇ ರೀತಿ ಅನ್ಸ್ತು ನೋಡಿ ಒಂದು ಕ್ಷಣ ನೋಡಿದಾಗ ಇವ್ರು ನಮ್ಮ ಕಾಲೇಜಿನ ವರೇ ಇವರು ನಮ್ಮ ಜೊತೆಯಲ್ಲಿ ಕಲಿತವರೇ ಅಂತ ನನ್ಗೆ ಅನ್ಸ್ತು ಗುರುಜಿ
ನಮಗೂ ಹಂಗೆ ಅನ್ಸ್ಬಿಡ್ತು ಬಹಳ ತುಂಬಾ ಚಲೋ ಇದ್ರು
ಹೌದು ಹೌದು ಆದ್ರೂ ಭಾಷೆ ಮಾತ್ರ ಕೊರದ್ರು ಕೊರದ್ರು ಕೊರುದ್ರು
ಹೊಡದ್ರು ಹೊಡದ್ರು ಹೊಡದ್ರು ಯೋಗೀಶ್ ಅವ್ರೇ ಕೊನೆಗೆ ಅಲ್ಲಿ ಅನುಕರಣೆ ಮಾಡೋರೆ ಬಂದು ಸಾಕು ಅನ್ನೋ
ಹಾ ಹೌದು ಈಗ ಭಾಷಣ ಮಾಡೋರು ಒಂದ್ ಸ್ವಲ್ಪ ಕಡಿಮೆ ಮಾಡಿದ್ದ ರೆ ಇನ್ನುೂ ಚೆನ್ನಾಗ ಆಗೋದು ಗುರುಜಿ ಪ್ರೋಗ್ರಾಮ್
ಹ ಪ್ರೋಗ್ರಾಮ್ ಚೆನ್ನಾಗಾಗಿರೋದು ಬಟ್ಟೂ ಆ ಲಾಸ್ಟ್ಗೆ ಸಮಯದ ಅಭಾವದಿಂದ ಎಲ್ಲ ಬೇಗ ಬೇಗ ಆಗುವುದರ ಜೊತೆಗೆ ಯಾವುದುೂ ಸರಿ ಅನ್ನಿಸಲಿಲ್ಲ ಅದು
ಹೌದು ಗುರುಜಿ ಈಗ ನೋಡಿ ನಮ್ಮ ಸಿ ನಮ್ಮ ಹಿರಿಯರು ತಪ್ಪು ಮಾಡಿಬಿಟ್ಟು ಈಗ ಹ ಏನಿದು ಕಾರ್ಯಕ್ರಮವನ್ನು ಬೇಗ ಏರ್ ಸಬೇಕಿತ್ತು ಗುರುಜಿ ಎರಡು ಗಂಟೆ ಇಲ್ಲ ಮೂರು ಗಂಟೆಗೆ ಇವರು ಐದು ಗಂಟೆ ಗೆ ಚಲೋ ಮಾಡಿಬಿಟ್ಟಿದ್ದಾರೆ ಗುರ್ಜಿ ಅದು ಒಂದು ಸಮಸ್ಯೆ
ಹಾ ಇದು ಭಾಷಣ ಮಾಡುವುದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಅಂತ ಗೊತ್ತಿದ್ರು ಅದನ್ನ ಹಂಗ ಮಾಡ್ಯಾರ
ಹೌದು ಗುರ್ಜಿ ನಾವು ಈ ತಪ್ಪ ಮಾಡ್ಬಾರ್ದ ನೋಡಿ ಗುರ್ಜಿ
ನಾವು ನಾವು ಮುಂದಿನ ಕಾಲ ಸಮಯದಲ್ಲಿ ಇಂಥವುಗಳನ್ನು ಸರಿಪಡಿಸಕೊಂಡು ಎಚ್ಚರದಿಂದಿರಬೇಕು
ಹೌದು
ಯಾವುದೇ ಕಾರ್ಯಕ್ರಮವಿದ್ದರೂ ಮೂರು ಗಂಟೆ ಅಥವಾ ಮೂರವರೆ ಗಂಟೆ ಬಟ್ಟೆಯಿಂದ
ಹ್ಮ್
ಪ್ರಾರಂಭಿಸಬೇಕು
ಹೌದು ಗುರ್ಜಿ ನೋಡಿ ಗುರ್ಜೆ ಹ್ಮ್
ಅದಕ್ಕೆ ಅದ್ಭುತ ಅದ್ಭುತ ಏನಂತಾರಲ್ಲವು
ಗಡ ಗಡ ಗಡ ಗಡ ಕಂಟಿನ್ಯೂ ಆಗಿ ಮಾತಾಡ್ಬೇಕ ಗುರೂಜಿ ಇದು ಇದು ನೋಡಿ ಮಾಡಿ ಅನುಬೇದರೆ
ಹಾ ಗೊತ್ತು ಗೊತ್ತು
ಹ್ಮ ಒಳ್ಳೆ ನೀವು ಇದು ಉಗಿಬಂಡಿ ಓದಂಗ ಹೋಗ್ಬೇಕು ಗುರುಜಿ ಉಗಿಬಂಡಿ ಗೊತ್ತಲ್ಲ
ಹ ಉಗಿಬಂಡಿ ಗೊತ್ತು ಬಟ್ ನಾ ಉಗಿಬಂಡಿ ಓಡ್ತಾ ಅಷ್ಟು ಅನುಭವ ಇಲ್ಲ ನಮಗ
ಗುರ್ಜಿ ನೋಡಿ ಗುರ್ಜಿ ಈಗಿನ ಕಾಲದಲ್ಲಿ ಮಾತು ಬಲ್ಲವನ್ನು ದೇಶದ್ದ
ದೇಶ ಗೆಲು ತರ ಈಗ ನಮ್ಮ ರಾಜಕಾರಣಿಗಳು ಮಾಡ್ತಿದ್ದಾರೆ ತಮ್ಮ್ ಬಾಯಿಗೆ ಹೆಂಗ್ ಬರ್ತಾವ ಹಂಗ್ ಮಾತಾಡ್ತ ರ ಭರಸೆಗಳನ್ನು ಬಾಯಿಗೆ ಬಂದಂಗ ಕೊಟ್ಟ ಬಿಟ್ಟ ಬಿಡ್ತಾರ ಹಾ ಮೂಳೆ ಇಲ್ಲದ ನಾಲಿಗೆ ಅಂತ ಬಾಯಿಗೆ ಏನ್ ಬರತ್ತ ಅದ ಹೇಳ್ಬಿಡ್ತಾರ ಅದನ್ನು ಪಾಪ ಬಡಜನ ನಂಬಿ
ಹೌದು ಗುರುಜಿ ಈಗ ಮುದ್ದು ಜನಗಳನ್ನ ಯಮ ಮಾಡ್ಸ ಕೊಡ್ತಾರೆ ಕುಡ್ ರಾಜಕಾರಣಿಗಳು ಹ ಇವರು ಸುಳ್ಳು ಸುಳ್ಳು ಆ ಶ್ವಾಸಗಳು ಕೊಟ್ಟು ಬಡವರ ಬಟ್ಟೆ ಮೇಲೆ ಒಡ್ತರ ಗುರುಜಿ
ಅವರ ಮೊದಲ ಅಸ್ತ್ರವೇ ಮಾತುಗಳನ್ನು ಕೊಟ್ಟು ಬಿಡೋದು ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ ಹಿಂಗ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ನಿಮಗ ಸಬ್ಸಿಡಿ ಕೊಡ ನಿಮಗ ಕೃಷಿಡ ಮಾಡಿಸ್ತೀನಿ ನಿಮಗ ಅಷ್ಟು ದುಡ್ ಹಾತೀನಿ ಇದು ಮಾಡ್ತೇನಿ ನಿಮಗ ಫ್ರೀ ಬಸ್ ಕೊಡಸ್ತೇನಿ ಇವೆಲ್ಲಾ ಆಸೆಗಳನ್ನು ಹೂ ರೈತರಿಗೆ ಪಾಪ ಅವರ ಮತಗಳನ್ನು ಹಾ ತಾವು ಪಡೆದುಕೊಂಡು ಕೊನೆಗೆ ಅವರು ಗೆದ್ದು ಬಂದನೆೆ